ಹಲೋ
ಅಲ ಕೇಳಸ್ತಿದೆಯ.
ಹಾ ಕೆಲಸದ್ರಿ ನಿಮ ನಿಮ್ ಹೆಸರ ಏನ್ರೀ.
ನಮ್ಮ ಹೆಸರ ಶಿವ ಅಂತ ನಿಮ್ಮ ಹೆಸರು.
ನಮ್ಮ ಹೆಸರ ಶಕುಂತ್ಲ ಅಂತಂದು ಯಾವರಿಂದ ರೀ.
ನಮದ ಬಾಗಲಕೋಟೆ ನಿಮ್ದು
ನಮ್ದ ಕಲ್ಗಟಿಗೆ ನಿಮ್ದು ಎಜುಕೇೇಶನ್ ರೀ.
ಎಜುಕೇಶಷನ್ ಇವಾಗ ಡಿಗ್ರಿ ಓದ್ತಾ ಇದೀವರಿ ನಾವ.
ಹೌದ ರೀ ಎಕ್ಸಾಮು ಈಗ ಏನ ಫಸ್ಟ್ ಸೆಮ್ಮ ಏನ ಫೈನಲ್ ಇರ.
ಫೈನಲ್ ಇವಾಗ ನಾವ
ಹೌದನ್ರೀ ಎಕ್ಸಾಮು ಇನ್ನುೂ ಲೇಟ್ನ್ರರಿ ಮುಗಿಯದ.
ಹಾ ಇಲ್ಲ ಇನ್ನು ಇನ್ನು ಯ ಪೇಪರ್ ಇದೆ ಫೈನಲ್ ಇರ್ ಮುಗಿಬೇಕಂದ್ರೆ.
ಹೌದ ಎಲ್ಲಾ ಪ್ರಿಪೇರ್ ಆಗಿರ್ಲ.
ಹಾ ಪ್ರಿಫರ್ ಅನಕ ಏನ ನಾರ್ಮಲ್ ಆಗ ಚೀಟಿ ಬಿಡ್ತಾರ ಚೀಟಿ ನೋಡ್ಕೊ ಬರ್ತೀವಿ.
ನಿಮ್ ಕಡೆ ಎಲ್ಲ ಚೀಟಿ ನಡತಾವನ್ರೀ.
ಹುನ್ರಿ ನಿಮ್ಮ್ ಕಡೆ
ನಮ್ ಕಡೆ ಹಂಗೆಲ್ಲ ಸ್ಟ್ರಿಕ್ ಐತ್ರಿ.
ಹೌದಾ ನೀವೇನ್ ಮಾಡ್ತಾ ಇದೀರಿ ಎಜುಕೇಶನ್.
ನಾವು ಮನಿ ಒಳಗ ಇರ್ತೇವ್ರೀ.
ಮತ್ತೆ ಕಾಲೇಜ್ ಹೋಗಿಲ್ಲ ಕಾಲೇಜ್ ಏನ್ ಮುಗಸಿರಾ ಏನಿಲ್ಲ ಅಂದೆ.
ನಮದ ಪಿ ಬಿಕಾಮಗದತಿ ನಾವ್ ಮನೆ ಒಳಗ ಇರ್ತತಿವಪ್ಪೆ ಮನಿ ಕೆಲ್ಸ ಮುಗಸ್ಕೊಂಡ ಮನ್ಯಾಗ ಇರದು.
ಈ ಏನ್ರಿ.
ಡಿಗ್ರಿ ಮುಗಿಸಸ್ಕೊಂಡಪ್ಯಾ ಮನೆ ಒಳಗದೇವಪ್ಯಾ ಮನೆ ಕೆಲಸಾ ಮಾಡ್ಕೊಂಡ.
ಮನೇಲಿದೀರೆಂಡ್ರಿ.
ಹು ಏನ್ ಮಾಡ್ಬೇಕಪ್ಪ್ಯಾ ಮುಂದ ನಿಮ್ದು ಎಜುಕೇಶನ್ ಏನಪ್ಪ್ಯಾ ಅ ಏನು ಡಿಗ್ರಿ ಒಳಗೆ ಯಾವ್ದಪ್ಪ್ಯಾ.
ಹಿಂದು ಒಳಗ ಹೊಗ್ಗೆರಿ.
ಪಿಯೆನೈತ ಮುಂದ ಏನ್ ಮಾಡ್ಬೇಕಪ್ಪ್ಯಾ.
ಮುಂದೆ ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದೆನಿ.
ಹೌದಣಪ್ಪಿ ಮನ್ಯಾಗ ಎಲ್ಲಾರು ಆರಾಮದಾರಾಪ್ಪಿ.
ಏನಂಡ್ರಿ.
ಮನಿ ಒಳಗ ಎಲ್ಲಾರು ಆರಾಮದಾರಾಪಿ.
ಹು ಎಲ್ಲಾ ಆರಾಮಅದಾರಿ ನಿಮ್ಮ ಮನೇಲಿ.
ಎಲ್ರೂಅರಾಮದಾರ ಎಷ್ಟ ಜನಾ ಅದಿರಿ ಅಪ್ಪಿ ನೀವು.
ನಾವುಂಡ್ರಿ ಮೂರ ಜನಾ.
ಮೂರು ಜನಾನು ಬಾಯಜ್ ನಪ್ಪಿ.
ಹಾ ಮೂರು ಜನಾನು ಬಾಯಜೇ.
ಹು ಹು ಪಪ್ಪಾ ಮಮ್ಮಿಯರು. ಏನು ವರ್ಕ್ ಮಾಡ್ತಾರಪ್ಪಿ ಹೌದನ ಅಪ್ಪಿ ನೀ ನೀನನ ದೊಡ್ಡವ ಅಪ್ಪಿ. ಹೌದೇನಂಡ್ರಿ ಇನ್ನ ಇಬ್ಬರಪ್ಪಿ.
ಇನ್ನಿಬ್ರು ನಮ್ಮ ಅಣ್ಣಾ ಒಬ್ಬವ ಪೊಲೀಸ್ ಅದಾನೆ.
ಹನ್
ಇನ್ನವ ಸ್ಟಡಿ ಮಾಡ್ತಾನೆ.
ಹು ಹು
ನಾನಿಲ್ಲಿ ಹಬ್ಬುದಾ ಇದು ಧಾರವಾಡಲ್ಲಿ ವಿಜಯಪುರಲ್ಲಿ ಓದ್ತವನೆ. ನಾಳೆ ಇಲ್ಲಿದ್ದೇ ಡೇ.
ನೀ ಅಪ್ಪ್ಯಾ ಮುಂದ ಬಿ ಎಡ್ ಮಾಡೋಕಿಂತ ನೀನು ಯಾವ್ರ ಹಿಂಗ ಅಪ್ಲಿಕೇಶನ್ ಅದ ಹಾಕಿನಪ್ಪಿ.
ಹಾ ಅದೇ ಇವಾಗ ಪಿಸಿ ಬಿಟ್ರಲಡ್ರಿ ಪೊಲೀಸ್.
ಹು ಹು ಹಾಕಿ ನಪ್ಪಿ.
ಹು ಅದ ಹಾಕೇನಿ ಮತ್ತ ಮೊದಲೆಲ್ಲಾ ಆರ್ ಬಿ ಎಸ್ ಎಸ ಜಿ ಡಿ ಅಗ್ನಿವಿರ ಗೊತ್ತಲ್ಲಾ.
ಹಾ ಹಾ ಹಾ ಹುನಪ್ಪಿ.
ಅವೆಲ್ಲಾ ಬರ್ದಲ್ಲಿ ಮತ್ತ ಇದೆಲ್ಲಾ ಓದತ್ತಾ ಇದರಿ ಆದರ್ ಸೆಂಟ್ರಲ್ ಗೋರ್ಮೆಂಟ್.
ಅಪ್ಪ್ಯಾ ನಿಮ್ಮ್ದ ಬಿ ಎ ಒಳಗೆ ಸೋಸ್ಯಾಲಜಿ ಬರ್ತತೆತನ.
ಬೇ ಬರ್ತದ್ರಿ ಬಟ್ ಚಾಯ್ಸಿಂಗ್ ಇರ್ತರಿ ನಾವು ಸೋಷಿಯಾಲಜಿ ನಮ್ದ್ರಗರೋದು. ಇದುರಿ ಎನ್ ಇ ಪಿ ಎಲ್ಲ ನಮ್ಮ
ಅಲ್ಲಪ್ಪ್ಯಾ ನಿಮ್ಮ್ದು ಏನದು ಬಿ ಎ ಮುಗಿಸ್ಕೊಂಡಿಂದ ಎಮ್ ಎಸ್ ಡಬ್ಲ್ಯೂ ಮಾಡ್ಬೋದು ನೀವು.
ಎಮ್ ಎಸ್ ಡಬ್ಲ್ಯೂ ನಮಗಬರಲ್ಲರೀ.
ಹು ಹು ಅಂದ್ರ ಸೋಸ್ಯಾಯಾಲಜಿ ಮಾಡಿಲ್ಲಲ್ಲ ಅಪ್ಪ್ಯಾ ನೀವು ಎಮಂ ಎಸ್ ಡಬ್ಲ್ಯೂ ಮಾಡಿದ್ರುನು ಬಾಳ. ಎಲ್ಲದರಾಗೂ ಎಮ್ ಎಸ್ ಡಬ್ಲ್ಯೂ ಕಂಪಲ್ಸರಿ ಎಲ್ಲಾ ಸಿ ಡಿ ಪೊ ಆಫೀಸು ಎಲ್ಲದರಾಗೂ ಒಟ್ಟ. ತ್ತ ಎಮ್ ಎಸ್ ಡಬ್ಲು ಭಾಳ ಆದ್ಯತೆ ಕೊಡ್ತಾರಪ್ಪ್ಯಾ ಡಿಪ್ಲೊಮಾ ಇವೆಲ್ಲಾ.
ನಮ್ದು ಇದು ರೀ ನಾವು ಹಿಷ್ಟೀಕರಣ ಮಾಡಿವಿ.
ಹಿಸ್ಟ್ರಿ ಕನ್ನಡ್ದಾ ನು ಅಪ್ಪ್ಯಾ ನಿಮ್ದ. ಹು ಮುಂದ ಏನ್ ಸರ್ ಆಬೇಕಬೇಕಂತನಪ್ಪಿ.
ಹು ಹುಡ್ರಿ ಅದೇ ಸರ್ ಅಂತಲ್ರಿ ಸುಮ್ಮ್ ಆಗ್ಬ ಬಿಡ್ತ ಅಪ್ಲಿಕೇಶನ್ ಎಲ್ಲಾ ಹಾಕೋದು.
ಹು ಹು
ಯಾವ್ದಾಗತ್ತ ನೋಡಬೇಕ ಪಿಸಿ ಪಿಸಿ ಯಾವಾರ ಕೊಡ್ಬೇಕ್ರಿ ಓದಕ್ಕ.
ಹ್ಮ್ ಹ್ಮ್ ಹ್ಞೂ ಹ್ಞೂ ಈಗಏರ ಬುಕ್ ಏನರ ರೇಪ್ಪರ ಮಾಡ್ತೀನಪ್ಪಿ
ಏನ್ ಇಲ್ರಿ ಮಾಡಲ್ವಾಗ
ಹ್ಮ್ ಅಂದ್ರಲ್ಲ ನೀ ಪಿ ಸಿ ಇದಕ್ ಅದ ಹಿಂಗ ಎಕ್ಸಾಮ್ಗೆ ಅದ ಮತ್ತ ನೀವ್ ಹೆಂಗ
ಎಷ್ಟ ಡಿಗ್ರಿ ಇವಾಗ ಕೋಚಿಂಗ್ ಹೋಗ್ಬಂತ ಮಾಡ್ರಿ ಡಿಗ್ರಿ ಮುಗ್ಮೇಲೆ ಅಲ್ಲೇ ಲೈಬ್ರರಿ ಮಾಡಿ ಅಲ್ಲೇ ಇದು ಮಾಡಿ ಹೋಗ್ಬೇಕು ಕನ್ಕೊಂಡಿದ್ದಿದೆ
ಧಾರವಾಡ ಒಳಗೆ ಕೋಚಿಂಗು ಚೊಲೋಐತಿ ಮತ್ ಮತ್ತು ಇನ್ನೊಂದು ಮಹಾರಾಷ್ಟ್ರ ಕಡೆ ಬರ್ತೈತಲ ಪಿ
ಯಾವದರೀ
ಅಲ್ಲಿ ಮಹಾರಾಷ್ಟ್ರ ಹ ಹ ಅಲ್ಲಿ ಒಂದ್ ಐತಿ ಅಲ್ಲಿ ಕೋಚಿಂಗ್ ಸೆಂಟರ್ ಒಳಗ ಅಲ್ಲಿ ಕಂಪಲ್ಸರಿ ಏನದ ಯ ಅಲ್ಲಿ ಕೋಚಿಂಗ್ ಮುಗಿಸ ಕೊ ಬಂದವ್ರ ಕಂಪಲ್ಸರಿ ಗೋರ್ಮೆಂಟ್ ಈ ಬ್ಯಾಂಕಿನ ಇವೆಲ್ಲಾನ ಆಗ್ಯವು ಧಾರ್ವಾಡಕ್ಕಿಂತಾನೂ ಬೆಸ್ಟ್ ಐತೆ ಅಲ್ಲಿ ಹ್ಮ್
ಅದು ನಂಗ ಅಷ್ಟ್ ಗೊತ್ತಿಲ್ಲ ಅಪಿ ಅದ್ ಮಹಾರಾಷ್ಟ್ರ ಕಡೆ ಐತಪಿ ಅದ
ಹೌದ ಆ ಕಡೆ ಅಷ್ಟ್ ಕೇಳಿದ್ರ ನಾವ್ ಕೇಳ ಧಾರ್ವಾಡ ಧಾರ್ವಾಡ ಅಂತ
ಹ್ಮ್ ಧಾರವಾಡ ನಮ್ಮ ನಮ್ಮ್ ಡಿಸ್ಟಕ ಇದು ಅದೆಲ್ಲ ನೋಡ್ಬೇಕಂದ್ರೆ ಧಾರವಾಡ ನಪಿ
ಹ ಧಾರವಾಡ ನೆಕ್ಸ್ಟ್ ಬಿಜಾಪುರ್
ಹ್ಮ್ ಅಪಿ ಏನ್ ಮತ್ ಸ್ಕಾಲರ್ಶಿಪ್ ಅದೆಲ್ಲ ಏನ್ರ ಬಂದ್ನ ಅಪ್ಪಿ ನೀವ ಈಗ ಡಿಗ್ರಿ ತನ್ಕ ತಗೊಂಡ ಗೋರ್ಮೆಟ್ ಇಂದ ಏನ್ರೀ
ಹ್ಮ್ ಬರ್ತಾರೀ ಸ್ಕಾಲರ್ಷಿಪ
ಹೌದಾ ಅಪೇ ಹ ಅಂದ್ರ ಅಪೆ ಈಗ ಮತ್ತ ಈಗೆಲ್ಲಾ ಬಜೆಟ್ ಗೋರ್ಮೆಂಟ್. ಟ್ ಒಳಗ ಏನ ಇದು ಇಲ್ಲ ಬಜೆಟ್ ಇಲ್ಲಾ ಹಿಂಗಾಗಿ ಮಕ್ಳ ಏನ್ ಸ್ಕಾಲರ್ಶಿಪ್ ಬಂದಿಲ್ಲ ಅಂತಾರಲಪಿ
ಇಲ್ಲ ಬರ್ತಾರೆ ಸ್ಕಾಲರ್ಶಿಪ್ ಬರ್ತಾರೆ ಡಿಗ್ರಿಗೆ ಹಾಸ್ಟೆಲ್ನಲ್ಲಿ ಹಾಕಿರ್ತಾರೆ ಅಪ್ಲಿಕೇಶನ್
ಹ್ಮ್ ಹ್ಮ್ ಇದು ಕಾರ್ಮಿಕರ ಕಾರ್ಡ್ ಅಂತ ಅಂದಂದ್ ಮಾಡ್ಸ್ಕೊಂಡ್ರ ಅಪ್ಪಿ ನೀವು ನಿಮ್ ಪಪ್ಪರದ
ಅವರು ಮಾಡ್ಸಾರ ನಮ್ಮನೋರು
ಹ್ಞೂ ಅದರಿಂದಾನ ನೀವು ಏನರೇ ಹಿಂಗೆ ಬೆೆನ್ಪಿಟ್ ತೊಗೊಂಡ್ರಿ ನಪೆ
ದುಡ್ಡ ಬರ್ತವಂತ್ರಿ ಬಟ್ ಅದು ನಾ ಅಷ್ಟ ಕೇಳಿಲ್ಲಿಲ್ಲ ನಮ್ಮ ಅಣ್ಣಾವ್ರು ನೋಡ್ಕೊಂತಾರಲ್ಲ
ಹ್ಮ್ ಹ್ಮ್ ಹ್ಮ್ ನಿಮಗೂ ಬರ್ತೈತಿ ಅಪ್ಪಾ ಈಗ ನಿಮ್ದು ಡಿಗ್ರಿ ಮಾಡ್ ಇಲ್ಲಾ ನಿಮ್ ಡಿಗ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರ ಅದ
ಹಾ ಡಿಗ್ರಿ ಬರ್ತ ರೀ ಸ್ಕಾಲರ್ಶಿಪ್ಪು
ಹ್ಮ್್ಮ
ಹ ಆ ಸ್ಕಾಲರ್ಶಿಪ್ ಮತ್ತೆ ಒಂದು ಒಂದು ಬ್ಯಾಕ್ ಇರಲ್ಲರ ಕಂಪ್ಲಟ್ ಮಾಡಿದ್ರ ಪೋಟಿಪೈ ತೌಸಂಡ್ ಬರ್ತದ
ಈಗ ಹಾಸ್ಟೆಲ್ ಒಳ ನ ಪಿ ನೀ ಇರೋದ
ಇಲ್ರರಿ ಇವಾಗ ಇಲ್ಲಿ ರೂಮ್ ಮಾಡಿದ
ರೂಮ್ ಮಾಡ್ರಿ ಅಂದ್ರ ನಿಮ್ ಅಲ್ಲಿ ಗರ್ಮೆಂಟ್ ಹಾಸ್ಟೆಲ್ ಯಾವು ಇಲ್ಲ ನಪ್ಪಿ
ಇಲ್ಲ ಯ ಗೌರ್ಮೆಂಟ್ ಹಾಷ್ಟಲ್
ಮತ್ತ ಅಲ್ಲೇ ಇರ್ಬೇಕಿಲ್ಲ ಅಪಿ ಸುಮ್ನ ರೂಮ್ ಮಾಡ್ಕೊಂಡ್ ಅಮೌಂಟ್ ಖರ್ಚು ಮಾಡೋಕಿಂತ
ಅಲ್ಲಿ ಹಾಸ್ಟೆಲ್ನಲ್ಲಿ ಓದಕ ಆಗಲ್ಲಲರೀ ನಾವು ನಮ್ ಫ್ರೆಂಡ್ಸ ಅದೀವರಿ
ಹ್ಮ್ ಅಂದ್ರ ಗ ಏನ ಸ್ಪೆಲಿಟಿ ಅದು ಇಲ್ಲ ನಪಿ
ಎಲ್ರಿ
ಅಲ್ಲಿ ಹಾಸ್ಟೆಲ್ ಒಳಗ
ಬಟ್ ಇದೇ ಬಟ್ ಜನ ಜಾಸ್ತಿ ಅಲ್ಲ ಒಂದ್ ರೂಮ್ಗೆ ಅಷ್ಟ್ ಜನ ಇಷ್ಟ್ ಜನ ಓದಕ್ ಆಗಲ್ಲ ಅಲ್ರರಿ .
ಹ್ಮ್್-
ಇಲ್ಲ ಹಾಗ್ರೆ ಮತ್ತೆ ನೀವು ಯಾವ ಹಾಕಿಲ್ಲ ಅಂದ್ರೆ.
ನವು- ನಾವು ಯಾವ್ದ್ ಹಾಕಿಲ್ರರಿ ಮನಿಯೊಳಗ ಕೆಲಸ ಮಾಡ್ಕೊಂಡ್ ಮನಯಾಗ ಏಜ್ ಅದಾರದ ರೀ ನಾ್ ಅಡುಗೆ ಮಾಡದಟ್ಟ. ಊಟ ಮಾಡದ ಮನ್ಯಾಗಿಿರದು.
ಅಲ್ಲ ಮೊದಲ್ಲ ನೀವು ಕಾಲೇಜ್ ಲ್ಲಿಾಗ.
ಕಾಲೇಜ್ ಮುಗಿದಿಂದ ಫಸ್ಟ್ ಏನುೂ ಮಾಡಿಲ್ರಿ ನಾನು. ಮದ್ವಿ ಮಾಡಿದ್ರು ಮದ್ವಿ ಮಾಡ್ಕೊಂಡ್ ಬಂದಿಲ್ಲೇ ಮನ ಒಳಗ ಕೆಲ್ಸ ಮಾಡ್ಕೊಂಡ್ ಇರದ್ರಿ.
ಹೌದಲ್ರಿ. ಮತ್ತೆ ನೀವು ಮುೆ ಏನ್ ಕಂಟಿನ್ಯೂ ಮಾಡ್ಬೇಕಿತ್ತಲ್ಲ ಎಜುಕೇಶನ್.
ನಮ್ಮ ಮನ ಬೇಡ ಅಂತಂದ್ರ ಅಷ್ಟ ಸಾಕ ಅಂತಂದ್ರ ಅಷ್ಟ ಸ್ಟಾಪ್ ಮಾಡಿದಾರ. ಹ್ಮಞ-
ಹ-
ಅತ್ತತ್ತ್ತತ್ಊದ್ದ ಹೆಂಗ್ ಮಾಡ್ಕಂತೀರಿ ನೀವು ರೂಮ್ ಒಳಗ್ ನೀವು ಮಾಡ್ಕೊಂತೀರಾ.
ಹಾ ರೂಮ್ ನಾ ಮಾಡ್ಬೇಕಂತ.
ಹ್ಮ್ ಹ್ಮ್ ಅಂದ್ರೆ ಅ ಪ ಏನದ ನೀವು ಅಂದ್ರ ನಿಮ. ಫ್ರೆಂಡ್ಸ್ ಅದೆ ಎಲ್ಲಾ ಹ್ಮ್ ಹ್ಮ್.
ನ ಟೈಮ್ ಹೊರಗಡೆ ಹೋಗ್ತೀವಿ.
ಹ್ಮ್ ಹ್ಮ್ ಮನಿ ಊಟಕ್ಕಿಂತಾನ ಇ ಅನ್ಸಂಗ್ಲದಲ್ಲ ಪ್ಯದ.
ಮನಿ ಊಟಾ ಚೊಲೋ ರಿ. ಈಗ ನಮ್ಮ್ ಬಟ್ಟಿ ನಾವ .
ಹ್ಮ್ ಊರಿ ನಿಮ್ ಊರಿಗೆ ಯಾವಾಗ ಹಕಿರ ಪಿ ವಾರಕ್ ಒಂದ್ಸಲ ಹಕಿರನಿ.
ಎಲ್ ಅವಿಗೆ ಹೋಗಲ್ಲ ಹದ್ನೈದು ದಿನಕ್ಕೊಮ್ಮೆ ತಿಂಳಗ ಒೊಮ್ಮೆ.
ಹ್ಮ್ ಹ್ಮ್-
ಅವೇಏ್ ಬಟ್ಟೆ ಹೋಗದಿಲ್ಲ ನಾ ಬಟ್ಟ ಹೋಗ್ಸಕಂಬರ್ತವ ಹಾಗೆ.
ಹ್ಮಞ-
ಅ ಬಿಟ್ಟ ಮತ್ತೆ ಏನಿಲ್ಲ ಮತ್ತೆ ನಿಮ್ ಮಕ್ಳ ಏನ್ ಮಾಡ್ತಾರೆ.
ಅವರು ಈಗ ಪಫಸ್ಟ್ ಸ್ಟ್ಯಾಂಡರ್ಡ್ ಹಾಕಾರ.
ಇಬರ ಅಲ್ಲ ಏನ್ ಹೆಂಗ.
ಒಂದ್ ಹುಡುಗ ಒಂದ್ ಹುಡುಗಿ.
ನೋಡಿ ನೀವ್ ಎಷ್ಟು ಜನರರಿ ಮಕ್ಳು.
ನಾವ್ ನಾವ್ ಒಬ್ಬಕರಿ ಹೆಣ್ಮಳ ನಮ್ ತಮ್ಮ ಒಬ್ನ ಅದನ.
ಹ್ಮ ಹ್ಮ- ನಿಮ್ ಹಸ್ಬೆಂಡ್.
ಅವರು ಕೆಲಸ ಮಾಡ್ತಾರೆ.
ಅಲ್ಲ ಅವ್ರಿಗೆ ಎಷ್ಟು ಜನ ಅ.
ಅವರುಿಬ್ಬರು ಜನ. ಇಬ್ರು ಗಂಡ್ಮಕ್ಳು ಒಬ್ಬರು ಹೆಣ್ಮಳು ಅವ್ರನ ಇಲ್ಲೇ ಏನದು ಒಬ್ಬ್ರನ ಇಲ್ಲೇ ಹುಬ್ಳಿ ಕೊಟ್ಟೈತಿ. ಒಬ್ರು ನಾವು ಬೇರೆ ಅವರು ಬೇರೆ ಅದಾರ.
ಅವಾ ಬ್ಯಾರ ನೀವ ಬ್ಯಾರೆ.
ಹ್ಮ್ ಅವ್ರ ತ ಅವ್ರು ಅಣ್ಣೀ.
ಹ್ಮ್ ಹ್ಮ್ ಅವಳನು ಮೆಸೇಜ್ ಹಾಕಿದ ಅಂದ್ರೆ ನೋಡ್ಿಲ್ಲ ನೀವು.
ನೋಡಿದ್ಯಾಾಪ್ಪಿ ನಾನು ಮೆಸೇಜ್ ನೋಡಿ ರಿಪ್ಲೈ ಮಾಡಿದ್ದ್ ನಾನ.
ಹ ಹೌದು ಮತ್ತೆ ಊಟಕ್ಕೆ ಏನ್ ಮಾಡ್ಬೇಕು.
ಊಟಕ್ಕ ಪೀ ರೊಟ್ಟಿ ಅನ್ನ ಸಾರು. ನಿಮ್ ಕಡೆ ಅಪಿ ಊಟಕ್ಕೆ ಏನ್ ನಿಮ್ ಕಡೆ ಏನ್ ಊಟ ರೊಟ್ಟಿಪಿ ಚಪಾತಿ ಊಟ.
ಎಲ್ಲಾ ರೊಟ್ಟಿನ ಮಾಡ್ತಾರ ಚಪಾತಿ ಮಾಡ್ತಾರ ಅಂದ್ರ ಚಪಾತಿ ನಾವು ಇಲ್ಲಿ ಹಾಸ್ಟಲ್ಲ ಇರ್ತವಲ್ಲ.
ಹ್ಮ್ ಹ್ಮ್ ಮತ್ತಪ್ಪಿ ಅವು ರೋಟ್ಟಿ ಅದು ಬೇಕಂದ್ರೆ ಮನಿಂದ ತರ್ತೀರನಪ್ಪಿ.
ಹಾ ಹ ರೊಟ್ಟಿದ ಬೇಕಾರ್ ಮನೆಯಿಂದ ಮಾಡ್ಸಕೊಂಡ್ ಬರ್ತರ ಒಮ ಬಾಕ್ಸ್ಡ್ಲೆ.
ಎಷ್ಟು ಜನ ಆದಿರಪ್ಪ ನಿಮ್ಮ ಇದು ರೂಮ್ ಒಳಗೆ.
ರೂಂ ಒಳಗೆ ನಾಲ್ಕು ಜನ ಅದಿವಿ.
ಹೌದಾ ಪೀ.
ಏನು. ಅಂದ್ರ ರೊಟ್ಟಿ ಬೇಕಾರ ಅವರು ಅವ್ರ ಅವ್ರ ಅವ್ರ ಹೇಳ್ತಾರೆ ಚೊಡ. ರೊಟ್ಟಿ ಅದೆಲ್ಲ ಮಾಡ್ಸ್ಕೊಂಡ್ ಬರ್ತಾರೆ ಮತ್ತೆ ಅವು. ಗೊತ್ತಲ್ರಿ ಇಲ್ಲಿ ನಾವ ಅಂತ್ ಒಂದೊದು ಟೈಮ್ ಅಡಿಗ್ ಮಾಡ್ತೀವಿ ಒಂದೊಂದ್ ಟೈಮ್ ಮಾಡಲ್ಲ.
ಹೌದ್ ಹೌದಪ್ಪಿ ಮತ್ ನಿಮ್ದ ಕ್ಲಾಸ್ ಇರ್ತವು ಅಡಿಗೆ ಮಾಡ್ಕೊಂಡು ನಿತ್ಕೊಂಡ್ರರು ಕ್ಲಾಸಗ ಹೋಗೋದು ಆಗದಿಲ್ಲ.
. ಹ್ಮ್ ಹೋಗೋದಾಗಲ್ಲ ಅಂತ ಇಲ್ಲಿಂತ ಇದು ಹೊಕೊ ಬರ್ತಾರೆ ಮತ್ತತ್ ಅದು ಒಂದ್ ದಿನ ಮಾಡ್ರಿ ಒಂದ್ ದಿನ ಬೇಸರ ಬಂದ್ ಬಿಡ್ತಾರೆ. ಅ ಸಾಮಾನ ತಿಕ್ಕಾಬೇಕ. ಅದೆಲ್ಲ ಇದು ಗೊಬರ ಆಗತ್ ರೀ.
ಹ್ಮ್ ಮತ್ತಪ್ಪಿ ನೀವು ಇದ್ನ್ ಮಾಡ್ಕಂತ ಏನ್ರ ಕಂಪ್ಯೂಟರ್ ಅದ ಏನ್ ಮಾಡಿ.
ಹಾ ಕಂಪ್ಯೂಟರ್ ಕಂಪ್ಯೂಟರ್ ಅಂದ್ರೆ.
ಮುಗ್ದೈತೆ ಏನಾ ಪೀ ಈಗಿನ್ ಕೋರ್ಸ್.
ಯಾವ ಯಾವದು.
ಕಂಪ್ಯೂಟರು ಏನರ ಹಚ್ಚಿರನಪ್ಪ್ಯ ಸೈಡ್ ಮತ್ತು ಕಾಲಜ್ ಹೋಗಕಂತ.
ಹಾ ಹಾ ಕಂಪ್ಯೂಟರ್ ಹಚ್ಚಿದ್ದೇನೆ ಕಂಪ್ಯೂಟರ್ ಅಲ್ಲಿ ನೀವು. ಕಂಪ್ಯೂಟರ್ಲ್ಲಿ ಬೇಸಿಕ್ ಹಚ್ಚಿದ್ದೇನೆ ಬೇಸಿಕ್ ಸಿಕ್ಸ್ ಮಂತ್ಸ್ದು.
ಹ್ಮ್ ಹ್ಮ್ ಅಲ್ಲ ಪೀ ಒನ್ ಇಯರ್ ಕೋರ್ಸ್ ಹಚ್ಬೇಕಿಲ್ಲ ಪಿ.
ಒನ್ ಇಯರ್ ಹಚ್ಬೇಕು ಅನ್ಕೊಂಡ್ರಿ ಬಟ್ ಹೋಗೋದಲ್ಲ ಸಿಕ್ಸ್ ಮಂತ್ಸ್ ಸುಮ್ ಬೇಸಿಕ್ ಇರಲಿ ಸರ್ಟಿಫಿಕೇಟ್ ಯೂಸ್ ಆಗ್ತದ ಅಂತ. ಸಿಕ್ಸ್ ಮಂತ್.
ನಿಮ್ದು ಅಪ್ಪೆ ಕಾಲೇಜ್ ಎಷ್ಟರಿಂದ ಎಷ್ಟಪ್ಪಿ.
ನಮ್ದ್ ಡಿಗ್ರಿ ಡಿಗ್ರಿ ಡಿಗ್ರಿ ಡಿಗ್ರಿ ಅಷ್ಟೇ.
ಹ್ಞೂ ಹ್ಞೂ ಅಲ್ಲ ಪಿ ಟೈಮ್ ಎಷ್ಟರಿಂದ ಎಷ್ಟು.
ಟೈಮ್ ಒಂದು ಎಂಟ ಗಂಟಿಂದ ಎರಡು ಗಂಟೆ.
ಹ್ಂ ಮತ್ತ ಎರಡು ಗಂಟೆಯಿಂದ ಪ್ರೀ ಇರ್ತಿರ್ಲಿ ಹೋಗಬೋದಪ್ಪಿ ನೀವು.
ಅದ್ರೀ ಬಟ್ ಹೋಗ್ತಿದ್ದೆ ಅವಾಗ ಒ ಅದ ಒನ್ ಅವರ್ ಇಡ್ತರಿ ಅದ ಇರದ.
ಹ್ಮ್ ಹ್ಮ.
ಒನ್ ಅವರ್ಲ್ಲಿ ಹೋಗಿ ಬರ್ಬೇಕಲ್.
ಹ್ಮ್ ಚಾ ಇನ್ನೂ ಕುಡುದಿಲ್ಲ ಪ ರೂಮ್ ಒಳಗ ಮಾಡ್ಕೊಂತೀರ ನ ಹೊರಗ್ ಕುಡಿದೀರಿ ಚಾ.
ಏನ್ರೀ. ಚ ಇನ್ನು ಇಲ್ಲಿ ಕುಡಿಬಬೇಕಕ್ ಹೊರಗಡೆ ಹೋಗ್ತವ್ರ ನಾವ್ಲ್ಲ ಫ್ರೆಂಡ್ಸ್ ನಾಕು ಜನ ಸರಿ.
ಹೌದೇನಾ ಪೀ. ನೋಡಪಿ ಹೊರಗೆ ಎಲ್ಲಾ ಬಂದ ಇದಿಂದ ನಿಮ್ ಫ್ಯಾಮಿಲಿ ಅದೆ ಎಲ್ಲಾ ನೋಡ್ಕೊಂಡ್ ಇದು ಮಾಡ್ಬೇಕು. ಹೊರಗದೇ ಅಂತಂದ ಗಂಡ್ಮಕ್ಳಕ್ಕಿರ.
ಹಾ ಹಾ.
ಹಂಗೆಲ್ಲಾ ಇದು ಇದು ಮಾಡಕೊಂಡು ಹೋಗ್ಬಾರ್ದ ಗುಟ್ಗ ಆವು ಇವು ಏನಾನ.
. ಅಂತ ಯಾಬಿಟ್ಟ್ರಿಲ್ರಿ ಇಂತಸಿಗ್ರೇಟ್ ಇಂತವ ಕುಡಿಯದು.
ಹ್ಮ್, ಹ್ಮ್ ನೀವ್ ಹಂಗಿಲ್ಲ ಆದ್ರ ನಿಮ ಸಹವಾಸ ಹಂಗಾಗಿರ್ತಲ್ಲಾಪ್ಯ.
ಹ ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರ್ ಒಬ್ನನೆ ಮಾಡ್ತಾನ ಮಾಡಿದ್ರ ಅವನು ಯಾವಾಗಾರ ಒಂದ್ಸಲ.
ಹ್ಮ್, ಹಂಗ ಇದ್ದವ್ರು ಇಟ್ಕೋ ಬ್ಯಾಡ್ರಪ್ಪಾ ನಿಮ್ಮ ರೂಮ್ನಾಗ.
ಅಂದ್ರ ಸಿಗರೇಟ್ ಒಂದು ಸೇತನ್ರಿ ಅವಾ ಜಾಸ್ತಿ ಸಿಗರೇಟ್ ಸೇದಲಿಕನನಿದ್ದೆನೆ ಬರಲ್ಲಾ. ವ್ನಂಗ್ ಊಟಾನೂ ಹೋಗಲ್ಲ.
ನಾನು ಹೊಡತಿರ್ತಾನ ಅಪ್ಪೆ ನೀನು ಒಂದ್ಸಲ ಹೊಡಿಯೋ ಅಂತಂದ ನಿನ್ಗ ಹೇಳ ನಂದರನೀನು ಹೊಡಿತಿಯಪ್ಪಿ.
ಹಾ, ಬಟ್ ಹೊಡ್ದ ಹೊಡ್ದನನೇ ಬಟ್ ಅಡಿಕ್ಟ್ ಆಗಿಲ್ಲ. ಎಲ್ಲ ಸಿಕರೆಟ್ ಸೇದಿನ ಎಲ್ಲಾ ಸೇದಿನಿ ಬಟ್ಟ್ ಅಡಿಕ್ಟ ಆಗಿಲ್ರಿಯಾವುಕನು. ಫ್ರೆಂಡ್ಸ್ ಅಂದ ಕಾಮನ್ ಅಂತ್ರ ಮಾಡ್ಲೇನ್-
ಹ್ಮ್, ಹ್ಮ್
ಹೌದು
ಹೂಂ, ಈಗೇನಪ್ಪಾ ಮೊಹರಂಗ ರಜೆ ಐತನ ಇಲ್ಲಪ್ಪ್.
ಹ್ಮ್, ಮೊಹರಂ ಒಂದೇ ದಿನ ರಜೆ ಆಗ್ತದರಿ ಟ್ವೆಂಟಿ ಸಿಕ್ಸ್ ಕೊನೇ ದಿನ ಲಾಸ್ಟ್ ಡೇ.
ಹೌದು, ನಪಿ ಊರಿಗೆ ಹೋಗ್ಬೇಕಕ್ ನಪೆ
ಹ್ಮ್, ಊರಿಗಿ ಹೋಗಬೇಕಸರಿ ಕಾಲ್ ಬರ್ತದ ಆಮೇಲೆ ಕಾಲ್ ಮಾಡ್ತನಿ ತೋರಿ.
ಆಯ್ತಾಯ್ತತ್ ಅಪ್ಪಿ